ಹಾ ಹೇಳ್ರಿ ಬರತ್
ಏನ್ ನಡದದ್ರೀ ರಾಜೇಶ್ ಅವರೆ
ಏನಲ್ರಿ ನೀವ್ ಹೇಳ್ಬೇಕ್ರಿ
ನಿಮ್ದೇ ಹೇಳ್ಬೇಕೀ ನೀವ್ ಎಲ್ಲಾ ಜೀವರ ರಾತ್ರಿ ನಿಮಗ್ ಯಾರು ಇಡಿಯೋಗ್ಲೇನೆೇ ಇಲ್ರಿ ನೀ
ನಮ್ದೇ ನಮ್ದಲ್ಲ ಇಡ್ತಾರೀ
ಆಾಫಿಟ್ ಬಾಳ ಅದಂತ್ ರೀ ನಿಮ್ದ ನಾವವು ಕೇಳ್ಪಟ್ಟೆವು್
ಏನು
ಪ್ರಾಫಿಟ್ ಬಾಳ ಅಂತಲ್ರಿ ನಿಮ್ದ
ಏನನ್ರರಿ ಪ್ರಾಫಿಟ್ ಎಲ್ಲಾ ಏನೇಲ್ರರಿ
ಏನ ಏಳು ಎಕರೆ ನಿಂತ ಒಂದು ಐವತ್ತರಿಂದ ಅರವತ್ತು ಲಕ್ಷ ದುಡತಿೀರ ಅಂತ ಕೇಳ್ಪಟ್ಟನೆ
ಹಾ ಇಲ್ರಿ ಅರವತ್ತಲ್ಲಾ ಅರವತ್ ಲಕ್ಷ ಏನತ್ತವ್ರೀ
ಹಾ ಎಷ್ಟ ಆಗ್ತದೆ ರೀ ಮತ್ತ
ಏನ್ ಆಗಲ್ರಿ ಎಟ್ ಕಮ್ಮ್ ಹತ್ರಿ ಎಂಟ ಲಕ್ಷ ಆತ್ ನೋಡ್ರರಿ
ಎಂಟೇ ಲಕ್ಷ ರೀ ನೀವ ಏನ್ ನಮಗ
ಹೌದೌದ್ರೀ ಶನಿವಾರ ಕಿರಣ್ ನೋಡ್ರಿ ಆ ಟ್ರಿ ನೀವ ಹಳ್ಕ್ರೆ ಇ ಚಲ ಹಾ ರೀ ಮಾತ್ ಆರಾಮದ್ರಲ್ರಿ ಇಲ್ಲ ಈಗ ಮತ್ತೆ ಮ ಮತ್ತೇನಲ್ರರಿ ನೀವೇ ಹೇಳ್ಬೇಕ್ರೀ ಸ್ವಲ್ಪ ನಿಮ್ದೇ ದಗದ್ ಚಲೋ ಅದ ಹೌದ್ರಿ ಮಧ್ಯ ಮಧ್ಯ್ಯಾಂತರ ಪರೀಕ್ಷೆ ನಡಾವತ ರ
ನಾಳೆ ಏನ್ರೀ ಮತ್ ಪಂಚಾನಾದ ಕೇಳ್ಪಟ್ಟೇ್ರರಿ ಅಂದ್ರ ಬಿ ಎಕ್ಸಾಮ್ ಇರ್ತಾವ್ರಿ
ಹಂಗ ಅಂಗರ್ಪ್ಪ ಆ ಯಪ ತೆಲಿಗ್ ಒಬ್ರೊಬರು ಹೇಳ್ತಾರ ಶ ಶಾಮರಾವ್ ಇಲ್ರಿ ಶಾಮ್ರಾವ ಏನ್ ಇಲ್ರಿ
ಅವದೇಏನ್ ಇಲ್ರಿ
ಹಾ ಒ್ ಒನ್ೆ ಒನ್ೇ ವಿಭಾಗದಲ್ಲಿ ಮುಗ್ದ್ರೀ ಇದ್ ಎರಡನೇ ವಿಭಾಗ ರೀ
ಯಲ ಬಗನ್
ಹ ರ ಮಾತ್ರ
ಮತ್ತೆ ಮತ್ತ ಹೇಳ್ಬೇಕ್ರಿ ನಿಮ್ದೇ ಎಲ್ಲಾ.
ಏನ್ ಇಲ್ರಿ ದೊಡ್ಡ ಮನುಷ್ಯರ ಏನ್ ಅಲ್ರಿ.
ಹಾ ಮತ್ತ್ ನಾಳಿಗ್ ಹೋಗಮ್ರೀ. ನಾಳಿಗ್ ಇದಕ್ಕ ಊರಿಗ್ ಹೋಗಮ್ರೀ.
ಊರಿಗಿ.
ರಿ ನಿಮ್ದ ಕೆಂಬಾವಿ ಅಲ್ರಿ.
ಹೌದ್ರ ಹೌದ್ರಿ ಕೆಂಭಾವಿಗ್ ಹೋಗಮ್ರೀ ಬರ್ರಿ ಬರ್ರಿ. ಹ
ಹಾ ಬರ್ತೀವ್ರಿ ನಾವು ನಮ್ಮ್ ದೋಸ್ತೂರ್ ನಿಮ್ಮ ಊರಾಗ ಏನ್ ಫೇಮಸ್ ರೀ ಮತ್ತ.
ಫೇಮಸ್ ಏನಂತ ಅಂದ್ರ ಜನ ಪ್ರಸಿದ್ಧಿ ಏನು ಇಲ್ ನೋಡ್ರಿ.
ಹೌದ್ರಿ.
ಹಾ ರೀ.
ಮತ್ತ ಫುಲ್ ಜೋರೀ.
ಏನ್ ಇಲ್ರಿ ಜೋರ ಅನಕ್
ಅದ್ ಏನೋ ಆಗಿತ್ತಂತಲ್ರಿ ಬಸವರಾಜ್ ಮಾಳೇದ.
ಹಾ ಅದ ನಿಂಬಿ ನಿಂಬಿಕಾಯಿ ವಗದಿದ್ರಂತ್ರಿ ಅವನ ರೂಮ್ದಾಗ್.
ಅವನ್ ರೊಮದಾಗ್ರೀ.
ಹ ನೀಂಬಿಕಾಯಿ ವಗದಾರತ್ ನೋಡ್ರಿ ನಿಂಬಿಕಾಯಿ.
ಹ
ಅವೂ ಫಸ್ಟ್ ಅವ ಅವ್ರ ಅಪ್ಪಗ್ ಹೇಳ್ಯಾನತ್ರಿ ಪೊನಚ್ಚಿ.
ಹಾ ರೀ.
ಅವ ಅವ್ರಪ್ಪ ಅವ್ರಪ್ಪ ಡಿನಿಗ್ಗ್ ಹೇಳ್ಯಾನ್ ಅಂತ್ರಿ.
ಯಾರಿಗಿ ವಾರ್ಡ್ ನಗ್ರಿ.
ಹ ಹಾ ಡೈರೆಕ್ಟ್ ನ್ ಮರಳಿ ಬಸವರಾಜ್ ಮರಳಿ ಅದಾದ್ಮೇನ ವಡ್ಡ್ ಡಿ ಡೀನ್ ಇವ್ನಿಗ್ ಶೀ ವಾರ್ಡ್ನಗ್ ಹೇಳ್ಯನತ್ರಿ ವಾಡನ ಚಟ್ ಮಲ್ಯಗ ಹೇಳ್ಯಾನ್ ಅತ್ತ.
ಹಾ ನಮ್ ಚಟ ಮಲ್ಯ ಹಾಕಿ ಕೊಡ್ತಾನಲ್ರಿ.
ಹಾ ಅವ್ನಿಗ ಹೇಳ್ಯಾನತ್ರಿ ಅವ ಬಂದ್ ತಗ ತಗದ್ ವಾಗದ್ದಾನ ಅಂತ್. ಹ ಹಿಂಗ ಎಬ್ಬ್ಯದ ನೋಡ್ರಿ ಸುದ್ದಿ ಹಿಂಗ ಎಬ್ಬ್ಯದ್ರಿ. ಹಾಸ್ಟಲ್ದೋರ್ ಸುದ್ದಿ ಹಿಂಗ ಎಬ್ಬ್ಯದ ನೋಡ್ರಿ.
ಹ್ಮ ಹಿಂಗೆ ಆದ ನೋಡ್ರೀ.
ಮತ್ರಿ.
ಮತ್ತ ಏನ್ ನಿಮ ಗುಂಡಪರ ಏನಂತಾರಿ.
ಗುಂಡಪ್ಪ ಅವ್ರದ್ದ ಏನ್ ಹೇಳದ್ರಿ ಗುಂಡ್ಯಾ ಗುಂಡ್ಯಾಂದ ಏನ್ ಹೇಳ ಹೇಳ ಹೇಳ ಹೇಳಪ್ ಏನ್
ಹಾರಿ ಯಾನ್ ಹಿಡಿಯಪ್ಪಲೇ ಇಲ್ರಿ ಅವ್ರಿಗಿ.
ಹ್ಮ್ ಕರೆ ನೋಡ್ರಿ ಹಿಡ್ಯಾಪ್ಲಿ ಹಿಡ್ಯಪ್ಲಿಲ್ಲಿ ನೋಡ್ರಿ.
ಹಾರಿ. ಕೈಯಾಗ ಸಿಗಲ್ಲಾಗ್ಯರೀ ಅವ್ರು.
ಏನ್ ಸಿಗಲ್ಲ ಆಗ್ಯದ್ರಿ.
ಒಟ್ಟೆ ಗುಂಡಪ್ಪ ಅವ್ರ ಕೈಯಾಗ ಸಿಗಲ್ಲ ಅಂತಿನ್ರೀ.
ಖರೆ ನೋಡ್ರಿ ಸಿಗಲ್ರಿ ಅವ್ರು.
ನಿಂತ ರಿ ಅಣ್ಣಾರಿ
ಖರೆ ನೋಡ್ರಿ ಅವ್ರ ಬಾಸ್ ಬಾಸ್ ಇದ್ದಲ್ಲಿ ಅವ್ರ್ರಿ ಅವ್ರ ಇದ್ದಲ್ಲಿ ಬಾಸ್ ನೋಡ್ರಿ.
ಹಾ ಹಾ ಒಂದೇ ಜೀವ ಒಂದೇ ಪ್ರಾಣ ಎರಡು ಜೀವ.
ಹ ಹೌದ್ ನೋಡ್ರಿ ಒಂದೇ ಜೀವ ಎರಡು ಪ್ರಾಣ ನೋಡಿ.
ಹಾ ಹ ಇಲ್ರಿ ಇಲ್ರಿ ಒಂದೇ ಜೀವ ಎರಡು ದೇಹಾ.
ಖರೆ ನೋಡ್ರಿ ಒಂದೇ ಜೀವ ಎರಡು ದೇಹ.
ಆತರ ಇರ್ತಾರಿ ಅವ್ರ.
ಕರ ನೋಡ್ರಿ ಅವ್ರ ಮನ್ಷ್ಯ ಟೀಕಿಲ್ರಿ ಅವ್ರ
ಈಕಲ್ರಿ
ಕಖರರಿೀ ಅವ್ರ ಬಾಸ್ ಹೇಳದಂಗ ಕೇಳ್ತಾರ
ಹಾ ಮತ್ತ ನೀ ಇವ ಏನ ಹೆಂಗರಿ ನಮ್ಮ ಎಡಿಚರ್ ಭೈ
ಬಗ್ಗಿ ಭಗವಂತ ರಾಯಿ ಪಾಟೀಲ್ ರರಿ
ಭಗವಂತ ರಾಯ್ ಚಲ್ಲೂರು
ಅವ ಕೆಲ್ವರ್ದವ್ರದ ಏನ್ ಹೇಳಪ್ಲಲ್ ಕೆಲರ್ದವ್ರ್ದ ಐವರ ಮ ಮಾದನಿಪುರ್ಗದವರು ಮತ್ ಇದು ಚಿಕ್ಕರಹಳ್ಳಿ ಕ್ರಾಸ್ ದೋರ್ದುು
ಹಗ್ರ ಅವ್ರ ಯಾರು ಇದಪ್ಲನ ಹೇಳಲ್ರಿ
ಹ್ಮ್ ಕರ ನೋಡ್ರಿ ಏನ್ ಮನ್ಷ್ಯ ಅವರು ಟೀಕಿಲ್ರಿ ಯಾರು
ಹಾ ಸ ಹಾ ಬೈ ಬೈ ತ ನೋಡ್ರಿ ಚೋಟಾಡನ್ ಚೋಟಾಡ ಅನ್
ಮನ್ಯ ಪೋನ್ಸಿಕದು
ಮತ್ತೆ ಮಾಡ್ಬೇಕ ಯಾಕ್ರ ಅಂತ
ಹಾ ಸಿಕ್ಕದ ಬೆನ್ ಹತ್ ಬೆನ್ ಹತ್ತನ್್ರಿ ಅವ್ರ ಸವರ್ಗಳ
ಹ್ಮ್
ಇ ಭಾವನ ಶಿಕಾರಿ ಭಾವನ ಶಿಕಾರಿ ಪೋೊಂಡರ್
ಹೌದ ಹೌತ
ಅತ್ರ
ಮ ಏನ್ ಇಲ್ ನೋಡ್ರಿ ಹೆಂಗ್ ಆ ಕಲ್ಕೊತಿದೆ ನಾ ಬಿಿ ಎಕ್ಸಾಮ್ ಬರ್ದು
ಹ್ಮ್ ಚೊಲೋ ಐತ್ರಿ ಎಕ್ಸಾಮ್
ಅಷ್ಟು ಕಷ್ಟ ಇರಿ ನಿಮ್ದ ಹೆಂಗ
ನಮ್ದು ಸುಮ್ಮ ದ ನೋಡ್ರ ಅಟಕಟೆ
ಬರ್ತಾರ ಒಂದ ಇಟ್ಟ
ಬರ ಬರ್ ಕಿದೆವು ನಮ್ಮ್ ರಿಗ್ ಬಂದ್ರ
ಹೌದ ರೀ
ಹ ಹ್ಮ
ಆ
ಮತ್ತರಿ ಕರಿಲತ್ತಾರ ನೋಡ್ರಿ
ತನ ಸರ
ಮತ್ತೇನಲ್ರಿ ನೀವ್ ಹೇಳ್ಬೇಕಕ್್ರಿ
ನ ನ
ಮ ಸಂಗು ಏನ್ ನಡಿ ಏನ್ ನಡಸು ಸಂಘು
ಲ್ಲಪ್ಪ ಹ್ಮ್ ಆರಾಮದಿಲ್ಲ
ಹ್ಮ್ ಆರ
ನಮ್ಮ ಹೌಲ್ ಉಂತ ಏನ ಶುಕ್ರವಾರಕ್ಕಂದು ಪೂರ ಕೊಡ್ತಾರಪ್ಪ ನಿಮ್ಮಗೆ
ಏ ಕರ ಈಗ ಉಲ್ಟಾ ಮಾಡವ್ ನೋಡು
ಹೌದಾ ಹ್ಮ ಹಾ ಹಾ ಪುರಿೀ ಚಟ್ನಿ ಏನ್ ಮಾಡ್ತಾರ
ಹ ಚ ಚಟ್ನ ಚಟ್ನಿ ಮಾತ್ರ ಚಲೋ ಮಾಡ್ತಾರಲ್ ಚಟ್ನಿ ಹ್ಮ್
ಹ್ಮ ಹ್ಮ ಬಾರಿಲ್ಲ ಮತ್ ಚಲೋ ಮಾಡ್ತಾರಂದ್ರ
ಹ್ಮ್ ಚಲೋ ಮಾಡ್ತಾವಸ
ಹ್ಮ್
ಮತ್ತ.
ಮತ್ ಮತ್ತೇನಿಲ್ಲಪ್ಪಾ ನೀನೆೆ ಹೇಳ್ಬೇಕ್ ನೋಡ್.
ಊರಿಗ್ ಹೋಗಿದ್ದಲ್ಲ ಮೊನ್ನೆ.
ಊರಿಗ್ ಹೋಗಿ ನೆನ್ನೆ ಬಂದ್ನೋ ಸಂಜೆನ.
ಹಾ.
ಹ್ಮ್.
ಎರಡ್ ದಿನ ಸುಟ್ಟಿ ಹೊಡ್ಡಿದಿ.
ನಾನೊಂದ್ ಒಂದ್ ವಾರ್ ಸುಟ್ಟಿ ಇತ್ತ ನಾವ ಒನ್ ನಾಕ್ ದಿನ ಹೋಗಿದ್ದೆಪ್ಪಾ.
ಹ್ಮ್ ಅಂದ್ರೆ ಚೊಲೋ ಮಾಡಿ ದಾಗದಪ್ಪಾ.
ಚಲೋ ಅಂದ್ರ ಏನ್ ಭಾರಿ.
ಹ್ಮ್ ನಿನ್ ಶಿಸ್ತಾ. ಹಾ ಊರಾಗೆಲ್ಲ ಆರಾಮ್ ಮಾಡಿ ಬಂದಿ.
ಹಾ ಅರಾಮ್ ಪ ವಜ್ಜಿ ಇತ್ತ್ ಇವತ್ ಎಕ್ಸಾಮ್ ಏನು ಬರ್ದಿಲ್ ನೋಡ್.
ತಾನ ಅವು ಮ್ಯಾಚ್ ದಿ ಫಾಲೋಯಿಂಗ್ ಅವು ಎಟಗ್ಯವ್ ನೋಡ್ ಅಟ್ಟೆ.
ಹೇ ನೋಡ್ ಬರ್ಬೇಕಲ್ಲ ಪೇಪರ.
ಅವೇ ನೋಡ್ ಬರ್ದಿನ, ಅವುವುನ್ ನೋಡ್ ಬರ್ದದಕ್ಕೆ ಸ್ವಲ್ಪ ಒಂದ್ ಆರ್ ಯೋಳ್ ಮಾರ್ಕ್ಸ್ ಬೀಳ್ತವ್ ಅಟ್ಟೆ. ಮತ್ ಏನ್ ಮಾಡ್ಲಿ ಹೇಳ್.
ಹಾ ಆವಾ ಏನ್ ದಾಗ್ದ ಇಟ್ಟಿದ್ನ ನಿಂಗೆ ಡಬ್ಬ ಹಾಕಿದ್ದ.
ಇಲ್ಲ ಫಸ್ಟಿಗೆ ಪ್ರಣೀತನ್ ಪೇಪರ್ ಒಂದ್ ಮೂರ್ ನಾಕ್ ನಿಮಿಷ ಅಟ್ಟೆ ಹಿಡ್ ಕೈಯಾಗ್ ಹಿಡ್ಕೊಂಡಿದ್ದ.
ಹ ಹ.
ಹ್ಮ ಕೈಯಾಗ್ ಹಿಡ್ಕೋಳ್ದ್ನ ನೋಡ್ ಬರ್ದಪ್ಪ.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
ಹಾ ನೋಡ್ ನೋಡಿ ಡಬ್ ಹಾಕ್ ಆಯ್ತಾ ಅಟ್ಟೆ ಅಟ್ರೇ ಪಟ ಪಟ ನೋಡಿ ಬರ್ದ್ ಬಿಟ್ಟ್. ಹಟ್ಯಾಪ್ಪ.
ಚಲೋ ಮಾಡಿಯ್. ಮತ್ ಏನಿಲ್ ನೋಡಪ್ಪ.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
ಹಾ ನಾಷ್ಟಾ ಮುಂಜಾಳೆ ಇದು ಮಾಡಿದ್ರ ಅವಲಕ್ಕಿ ಪಾಪ್ಡಿ. ಹ್ಮ್ ಮತ್ತ.
ಮತ್ತೆ ಇಲ್ ನೋಡ್ತ ಪಾ ನಿನ್ ಹೇಳ್ಬೇಕ್ ಅವ ಇಲ್ಲಿ ಜ ಸುಸ್ಲಾ ಮಾಡ ನೋಡ್.
ಸುಸ್ಲಾ ಮಾಡಿರಿ ಹ್ಮ ಹ.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
ಹಲೋ.
ಹಾ ಹಾ ಹಾ ಸಂಗು.
ಹ್ಮ ಮತ್ತ.
ಮತ್ತೇನ್ ಇಲ್ಲ ನೋಡ್ ಸಂಗು.
ಹ್ಮ್ ಏನ್ ಅ ಡಿಗ್ರಿ ಮ್ಯಾಗ್ ಓದಿಯಿ.
ಏನು.
ಆ ಹಾ.
ನೋಡಪ್ಪ.
ಹೋಗುದಿಲ್ಲ.
ನೋಡುವರಿಗೆ .
ಹ ಮತ್ತೇನು ಕೃಷ್ಣ ಏನ್ ಹಂಗ್ ಕೂತನಲ್ಲಿ.
ಅವ್ರ ಅಣ್ಣನ್ ಗುಡ ಕುತ್ತಾನ್ ನೋಡ್. ಏ ಕಂಡಪಟ್ಟ ಮಂದ್ಯೋ ಹೇಳಪ್ಲಲ್ಲ ಕಂಡಪಟ್ಟ ಮಂದಿ.
ಹ್ಮ್.
ಕೃಷ್ಣ ಅಂದ್ರ ಜನಪ್ರಸಿದ್ಧಿ ನೋಡ್. ಇಲ್ಲಿ ವಸ್ತಿನ್ ಇಲ್ಲೇ ಅದ.
ಹೌದಾ.
ಹಾ.
ಹ್ಮ್ ಹ್ಮ್ ಹ್ಮ್ ಚೊಲೊ ಬುಡು ಮತ್
ಹ್ಮ ಆಟ ಆಡ್ರಾ ಇಕಡ ರಾಧಾ ಜನಪ್ರಸಿದ್ಧಿ ಇ ಕಡಿ ಕೃಷ್ಣ
ಹಾ ಹಾ ಹಾ ಹ ಹ್ಮ
ಹ ಮತ್ತನಿಲ್ಲ ನೀನೆ ಹೇಳಬೇಕ
ಎನ್ನಿಲ್ಲ ನೋಡಪ್ಪಾ ಹ್ಮ್ ನಾಳೆ ಯಾವ್ದ
ನಾಳಿಗಿ ಇದು ಇದು ಗಿಡ ಹಸ್ತರ ನೋಡು ಇದು ಅಪ್ಪ ಎನ್ವೈರ್ಮೆಂಟ್ ಸೈನ್ಸ್ ಅಂತ ಹ ಹ ಡಿಗ್ರಿ ಪ ಹ
ಹ್ಮ್ ಹ್ಮ್ ಹೆಂಗ ಹೆಂಗ ಅದನೊ ಸರ
ಸರ ಏನ ಚೊಲೋ ಅನ ಮನಷ್ಯ ಹ್ಮ್ ಒಟ್ಟ ಮನುಷ ಚೂಲೋ ಇಲ್ಲ ನೋಡ
ಹ್ಮ್
ಏನ ಹೇಳಪ ಮನುಷ್ಯ ಕರೆ ವಟ್ಟ ಅವನಿಗ ಇವನ್ ನ ಇದ ಎನ್ ಎಸ್ ಎಸ್ ಕ್ಲಾಸ್ ಬೇಕತ್ತ ಅವನಿಗ
ಎ ನ್ ಎಸ ಎಸ
ಹಾ ಎನ್ ಎಸ್ ಎಸ್ ಬೇಕ ಅತ್ತ್
ಹ್ಮ್ ಹ್ಮ
ಎನ್ ಎಸ್ ಎಸ್ ಒಂದ್ ವಾರ ಹೋಗಿದೀವ ಅದ್ರ ಸಲಂದ ಎನ್ ಎಸ್ ಎಸ್ ಕ್ಲಾಸೆ ಬೇಕ ನನ್ಗ
ಹ್ಮ್
ಅಂತ ಅಂದನಾ ಏನ ಆತದ ನೋಡನು
ಹ್ಮ್
ಬಟ್ ಈಗ ಎಲ್ಲರಿಗೂ ಪೇಲ ಮಾಡಬೇಕ ಅನ್ನತಾನವ
ಹೌದಾ ಹ್ಮ್ ಹ್ಮ್ ಹ್ಮ್ ಹ್ಮ್ ಇದ ನೋಡ ಇದು
ಹಾ ಮತ್ ಸಂಗು ಸಮ ಸಮಯ ನೋಡು ಹತ್ತುವರಿ ಆಗ್ಯಾದಾ
ಹಾ ಸಮಯ ಹತ್ತುವರಿ
ಹಾ ಈಗ ಕ್ಲಾಸ್ ಯಾವ್ದು ಇಲ್ಲೇನು ಹಾ
ಹ್ಮ್
ಎತ್ತಲಾಗಿ ಯಾವಾಗ ಏಷ್ಟುಕ್ಕ ಅದ ಹನ್ನೊಂದ ಕಾದನು
ಹನ್ನೊಂದ ಕೈತಿ ಅದ್ರಾಗ ಇವು ಚಿತ್ರ ತೆಗ್ದಿಲ್ಲಪ್ಪ ನಾನ
ನಾ ಏನ ಒಟ್ಟ ಏನ ಮುಟ್ಟೆಲ್ಲದು ಹ್ಮ್ ಹ್ಮ್ ಮತ್ ಸಂಗು
ಹ್ಮ್
ಇದು ಓ ನಿಮ್ ನಿಮ್ ಕಡಿ ಗಿಡ ಯಾವ್ಯವಚ್ಚಾರ
ನಮ್ಮ್ ಕಡೆ ಈ ಬಾದಾಮ್ ಗಿಡ ತೆಂಗಿನ ಗಿಡ ಹುಂಚಿ ಗಿಡ ನಿಂಬಿಕಾಯಿ ಗಿಡ ಟಮಾಟಿ ಗಿಡ ಅಶೋಕ್ ಗಿಡ ಮತ್ತ ಇವು ನುಗ್ಗಿ ಗಿಡ ಹ್ಮ್ ಹಿಂಗಚ್ಯಾರ ನೋಡ ಹ್ಮ್ ಕರೆ ಮತ್ತ
ಚಲೋ ಅಚಿರ ಮತ್ತ ಕೆಡಗಳ.
ಹ್ಮ್.
ಬೇಸಾಗಿ ಆರಾಮ ಇದೀರಿ ಅಲ್ಲ ಮತ್ತ.
ಹ್ಮ್ ಆರಾಮದಿವಪ್ಪಾ ಹೆಂಗ ನೀ ಹೆಂಗದಿ.
ನಾನು ಅಟ್ಟಕ್ಕ ಅಟ್ಟೆ ಇದೀವಿ ನೋಡಪಾ ಇಲ್ಲಿ.
ಹ್ಮ್ ಹ್ಮ್. ಬಾರಿ ಬಿಡ್ಡು ಮತ್ತೆ.
ಏನು ಬಾರೆಪ ಆಮೇಲೆ ಅಚ್ಚತೇನೆ ಸುಮ್ ಇರು. ಮತ್ತ ಏನ ಮಾಡ್ಲ ಹೇಳು ಫಸ್ಟಗೆ ರಿರೇಟ್ ಅಂತ ಅಂದ್ರ ಮತ್ ಬರ್ಕೊಂಬ ಅಂತಾನ ಅಣ್ಣ ಬಿಟ್ಟೆ ಬಿಟ್ಟೆವ. ಮತ್ತೆ ಎಂಗಾ ಚಲೋ ಮಾಡದಿ ಮತ್ತೆ ಐದ ಮಾರ್ಕ್ಸ್ ಗೆ ಹತ್ತು ಮಾರ್ಕ್ಸ್ ತ. ನಾ ಅರಾ ಏನ್ ಮಾಡ್ಲಿಪ್ಪ ಅಂತ.
ಹೌದೌದು ಬರಾಬರಿ ಬರಾಬರಿ ನಿಂದ ಬರಾಬರಿ.
ಆಯ್ತ ತಗೋಪ್ಪ ಆಮೇಲೆ ಅಚ್ಚತಿನಿ ಸಂಗು.
ಹ